ಹಲೋ
ಹಲೋ ನಮಸ್ತೆ
ನಮಸ್ಕಾರ ಹೇಗಿದ್ದೀರಾ
ನಾನ್ ಸಕ್ಕತ್ತಾಗಿದ್ದೀನಿ ನೀವ್ ಹೇಗಿದ್ದೀರಾ
ನಾವುಫುಲ್ ಆರಾಮ್
ಏನ್ ಮಾಡ್ತಿದ್ದೀರಾ
ಏನಿಲ್ಲ ಸುಮ್ನೆ ಕೂತಿದ್ದೆ ನೀವು
ನ ನ ಲಸ ಕುತಿ
ನನ್ ಹೆಸರು ಅರುಂಧತಿ ಅಂತ ನಿಮ್ದು
ನಂದು ವಿಷಯಂತೆ
ಹ್ಮ್
ಊಟ ಆಯ್ತಾ ಹ ಹ್ಞ ಓದ್ತಿದ್ದೇನೆ ನೀವು
ಹಾ ನಂದ್ ಊಟ ಆಯ್ತು ನಿಮ
ನನ್ಸ ಊಟ ಆಯ್ತು ಏನ್ ಓದ್ತಿದ್ದೀರಾ
ಹಾ ನಾನು ಓದ್ಕೊಂಡಿದ್ದೀನಿ
ಹೌದಾ ನಾನ್ಸ ಓದ್ಕೊಂಡೆ ಇದತೀನಿ ಮತ್ತೆ ಯಾವೂ ನಿಮ್ದು
ನಮ್ದು ಬಾಗಲಕೋಟೆ
ಹೌದಾ ನಂದು ಬಿಜಾಪುರ ಆ ಕಡೆನ
ಹೌದಾ ಅಂದ್ರೆ ನೀವು ಉತ್ತರ ಕರ್ನಾಟಕದವ್ರು ನಮ್ ಕಡೆಯವ್ರು
ಹಾ ನಾನು ಉತ್ತರ ಕರ್ನಾಟಕ
ಮತ್ತ ಹ ನಸ ಏನಿಲ್ಲಪ್ಪ ಅದೇ ಕಾಲೇಜಿಗೆ ಹೋಗೋದು ಬರದು
ಹೌದಾ ಹೌದೌದು ನಮ್ದು ಏನಿಲ್ಲಸ ಊಟ ಆಯ್ತು ಅನ್ನಂಗಯ್ತು ಏನ್ ಉಂಡ್ರಿ ಊಟಕ್ಕೆ
ಅನ್ನ ಸಾಂಬಾರ್ ಇಲ್ಲಿ ಹಾಸ್ಟೆಲ್ ಆಗಿ ಇರ್ತೀವಲ್ರರಿ ನಾವು ಅನ್ನ ಸಾಂಬಾರ್ ಬಿಟ್ಟ ಮತ್ ಏನು ಕೊಡಲ್ಲ ಅವ ನ ರಾತ್ರಿ ಹೊತ್ತು
ಓ ಬರೀ ಅನ ಸಾಂಬಾರಿನದ ಅಂದ್ರರು ನಮಗ್ ಅಲ್ಲಿದಂತ ಬಂದ ಇಲ್ಲಿ ಊಟ ಮಾಡೋುದಂದ್ರೆ ಬಾಳ ಕಷ್ಟ ಆಗ್ತಿತಿ ತಲ್ರಿಪ್ಪ
ಬಾಳ ಅಂದ್ರೆ ಬಾಳ್ ಕಷ್ಟ ಆಗ್ತದ ಮನ್ಯಾಗ ದಿಿನ ರೊಟ್ಟಿ ಪಲ್ಯ ಚಪಾತಿ ಊಟ ಮಾಡೋದೇ ಬೇರೆ ಆತದ ಇಲ್ ಬಂದ ಮೇಲ್ ಬರಿ ಅನ್ನ ಸಾಂಬಾರ ತಿನ್ನದೇರೆ ಆಗ್ತದಿಲ್ಲ
ಹಾ ಅದು ಬರ ಬರಪ ಈ ಕಡೆ ಅಲ್ಲಿ ದಿವಸ ಈ ಕಡೆ ಬರೋದು ಇಲ್ಲಿ ಊಟ ಒಮ್ಮಿನ್ಗೆ ಸಟ್ ತರಂಗಿಲ್ಲ
ಹ್ಮ್
ಹಾ
ಮತ್ ಹೋರ್ತಿರ ಹಂಗೆ ಮನಿಗ
ಹಾ ಹೋತೇನ್ರೀ ಅವಾಗ ಅವಾಗ ಹೋಗ್ತೇನಿ ಅವಾಗ ಒಂದ್ ಸ್ವಲ್ಪ ಹಂಗ ಸ ಸಿತಿ ಕೊಟ್ಟಾಗತ್ ಹೋಗ್ತರಿ ಆಮಿ
ಹಾ ತುಟ್ಟಿ ಕೊಟ್ಟಾಗೆ ಹೋಗ್ಬೇಕ ಆತದ್ರಿ ಯಾಕಂದ್ರೆ ಬಾಳ ದೂರ ಆತದಲ್ಲ ಇಲ್ಲಿಂದ ಅಲ್ಲಿ ಹೋಲಕ್ ಬರ್ಲಕ್
ಹ್ಮ್ ದೂರ ಆಗ್ತೇತ್ಪ್ಪ ಅದು ಹೋಗೋದು ಕಷ್ಟ ಆಗ್ತತ್ರಿ ಹೋಗಾಕ ಬರಾಕ ಆ ಬಸ್ ಟಿಕೆಟ್ ನೋಡ್ಯ ಅರ್ಧ ಹೋಗಂಗ ಆಗಂಗ ಇಲ್ ಮನ್ಸು ಏನಿಲ್ಲ ಅಂದ್ರೆ ಹನ್ನೆರಡುನೂರ್ ಹದಿನೈದುನೂರ್ ಬಸ್ ಮೇಲೆ ಹಾಕ್ಬೇಕಲ್ಲಪ್ಪ ತಿಂದಂಗ ಹಲ್ಲ ಉಡಂಗಲ್ಲ ಹಂಚ್ಬಿಡ್ತವಿ
ಕೈಲಿಕ್ ಹೋಗಲ್ಲೇನ್ರರಿ
ಟ್ರೇನ್ ಹೋಗ್ತೇನ್ರರಿ ಹಿಂಗ ನಂಗ್ಗೆಳ್ತೇರಂತಿದ್ರ ಟ್ರೇನ್ಲೆೇ ಹೋಗ್ತೇನಿ ಬಟ್ಟ ಈ ಗೆೇಳ್ತಾರ ಯಾರುರ್ಲಿಕ್ಂದ್ರೆ ಒಬ್ಬಕ ಹೋತೇನ ಅಂದ್ರ ನ್ ಮನ ಬ್ಯಾಡ್ ಅಂತಾರ ಟ್ರೈನಿಗೆ
ಓಹ್ ಹಂಗಾಗಿ ಬಸ್ಸಿಗೆ ಹೋಗ್ತಿರ ನ
ಹಾ ಮೊದ್ಲ ನಾನು ಟ್ರೈನ್ ಜರ್ನಿ ಮಾಡಂಗಲ್ರಿಪಾ ನಂಗ ಸೆಟ್ ಆಗಂಗಿಲ್ಲದು ಸ್ಮೆಲ್ ಅದು ಇದು ಅನ್ಕೊಂಡು ಮತ್ ಮಕ್ಕಂದಾಗ ಅವ್ರು ಬಾರ ಇವರು ಬಾ ಅಂದಕೊಂಡು ಇಲ್ಲ ಕೂತ್ ಅಷ್ಟ್ ಪ್ರೈವಸಿನು ಇರಗ್ಗಿಲ್ಲ ಅವ್ರು ಚಂತಕಮಂದ ತಿರುಗಾಡ್ತಿರ್ತಾರಲ್ಲ ಅದಕ್ಕ ಬ್ಯಾಡ್ ಅಂತಾರ ಮನ್ಯಾಗ ರಿಸ್ಕ್ ಹಾ ಹುಡ್ಗಿ ಆಕಿ ಒಬ್ಬಕ್ಕಿನೆ ಇಲ್ಲಿಂದ ಹೋಗುದು ಬೇಡ ಬರೋದು ಬೇಡ. ಮತ್ ಆ ಬೋಗಿಯಾಗ ನಾವ್ ಒಬ್ಬಕ್ಕಿ ಹುಡ್ಗಿದ್ದು ಸುತ್ತ ಹುಡುಗ್ರು ಇದು ತಾಸಲ್ರಿ.
ಹಾ ಅದು ಕರೆರಿ.
ಹಾ ಅದಕ್ಕ ಬಾಡ ಅಂತಾರ ಮನ್ಯಾಗ ಅದಕ್ಕ ಹೋಗಗಿಲ್ರಿ ಟ್ರೈನ್
ಹ್ಮ್ ಹ್ಮ್
ಬಸ್ನೆಗೆ ಹೋಗತೆನೆ ಬಸ್ ಬರ್ತಾನನೆ ಅದ ಚಲೋ ರೀ ಬಸ್ ಹೋಗೋದು ಬರುದು ಆರಾಮ್ ಮಲ್ಕೊಂಡು ಹೋಗಿ ಮಲ್ಕೊ ಹಂಗ್ ಬತೈತೆ.
ಹಾ ರೀ ಅದು ಖರೇನೆ ಬಟ್ ಅದು ಬಸ್ಸಿಗೆ ಹೋದ್ರನೆ ಇನ್ನೊಂದ ತ್ರಾಸ ಏನಂದ್ರ ಅವ್ರ ಸ್ಟಾಪ್ ಕಟ್ಟ ಕೊಟ್ಟು. ಕಡಿನೆ ಮತ್ ನಾವ್ ಇಲಿಬೇಕಲ್ರರಿ ಅದ್ ಹೆಂಗ ಮಾಡ್ತರ್ ಮತ್ತ ಅವಾಗ
ಸ್ಟಾಪ್ ಕೊಟ್ಟಕಡೆ ಇಳ್ಬೇಕಂದ್ರೆ ಏನ ನನ್ಗ್ ಮನೆ ಮುಂದೆ ಕೊಡ್ತೇತ್ರಿ ಸ್ಟಾಪ್ ಆಲ್ಮೋಸ್ಟ್. ಅ ಇನ್ನೊಂದ ಮೂರ್. ಕಿಲೋಮೀಟರ್ ಇರ್ಲಿಕ್ಕೆ ಕೊಡ್ತೈತಿ ಅಲ್ಲಿ ಅಪ್ಪ ಬಂದು ಕರ್ಕೊಂಡ್ ಹೋಗ್ತ ಅದು ತ್ರಾಸ್. ಇಲ್ಲಾ ಗಾಡಿಲೇ ಬಂದು ಕರ್ಕೊಂಡು ಹೋಗ್ತಾರಾ.
ಹ್ಮ್ ಹ್ಮ್
ಇದು ಟ್ರೈನಿಂದ ಆದ್ರ ತ್ರಾಸಪ್ಪ ಇದು ರಲ್ವೆ ಸ್ಟೇಷನ್ಗೆ ಹೋಗು ರಲ್ವೆ ಸ್ಟೇಷನ್ ಮತ್ತೆ ಆಟೋ ಇಡಿ ಬಸ್ ಸ್ಟ್ಯಾಂಡ್ಗೆ ಹೋಗು ಬಸ್ ಸ್ಟ್ಯಾಂಡ್ ಮತ್ ಊರ್ ಬಸ್ ಇಡಿ ಊರಿಗೆ ಹೋಗು
ನಿಮ್ ಕಡೆ ಒಂದ್ ವೇಳೆ ಇಲ್ಲೇಂದ ನೀವು ಬಿಜಾಪುರ್ ಹೋದ್ರಿ ಅಂದ್ರೆ ಅಲ್ಲಿಂದ ದೂರ ಆತದ ಏನ್ರಿನಿಮ್ ಸ್ಟೇಷನ್ ನಿಂತು.
ಹ್ಮ್ ಬಿಜಾಪುರ್ದಿಂದ ಮತ್ ಬಿಜಾಪುರ್ ಬಸ್ಸ್ಟಾಂಡ್ ಹೋಗಬೇಕ್ರೀ ಬಿಜಾಪುರ್ ಬಸ್ ಸ್ಟಾಂಡ್ಯಿಂದ ಮತ್ ಮುಂದ ಇನ್ನೊಂದು ಊರು ಅದ.
ನಿಂದ್ ಹಂಗೇನ್ರಿ ನಮ್ಗ್ ಹಂಗ ಇಲ್ರರಿ ಬಾಳ ಅಂದ್ರ ಬಾಳ ಸನಿಹೇ ಆತದ ನಮ್ಗ್ ಸ್ಟೇಷನ್ಲಿಂತು
ಹ ನಿಮಗ್ ನಡುವ ಹತ್ತಿರ್ಗತ್ರಿ ಸ್ಟೇಷನ್ ನಿಂತ್ ಊರ ಅದಿಕ ಸಮೀಪ ಆಯ್ತದಿ. ನಮಗ್ ಹಂಗಿಲ್ ಸ್ಟೇಷನ್ ನಮೂರ್ ಕಡೆ ಸ್ಟೇಷನ್ ರೈಲ್ವೆೇನೆೇ ಹೈ ಹಂಗಿಲ್. ಅಂತ ಊರ ಐತ್ ನಮ್ ಕಡಿ.
ಓಹ ಅದಿಕ್ಕೆ ಹೆಂಗ ಆತದ ಬೇರೆ ಬಸ್ಸಿಗೆ ಹೋಗ್ಬೇಕ ಆತದನಿವಾರ.
ಹ್ಮ್ ಬಸ್ಸಿಗೆ ಹೋಗುದು ಬಸ್ಸಗ ಬರುದು ಮತ್ತ ಗೌರ್ಮೆಂಟ್ ಬಸ್ಸಿಗೆ ಹೋಗ್ಬೇಕಂದ್ರೆ ಅದು ಒಂದು ಹೇರಣ.
ಆಗಲ್ರಿ. ಅದು ಮತ್ ನಮ್ ಮೊದಲೇ ಆ ಕಡೆ ಹೋಗ್ಬೇಕಂದ್ರ ಹಾದಿಮೂರು ಹಾದಿನಾಲ್ಕು ತಾಸ್ ಬೇಕದ್ದೆ. ಕುಂದ್ರದ ಆಗಲ್ರಿ ಬಸ್ನಾಗ ಗವರ್ನಮೆಂಟ್ ಬಸ್ಸಿಗೆ ಹೋದ್ರು.
ಹ್ಮ ಹೋಗೋದು ಬರೋದು ತ್ರಾಸ್ ಗೌರ್ಮೆಂಟ್ ಬಸ್ಸಿಗಿ. ಸೀಟ್ ಸಿಗ್ತಾವ ಒಂದೊಂದು ಸತಿ ಒಂದೊಂದು ಸತಿ ಸಿಗಂಗಿಲ್ಲ ಬಿಡಂಗಿಲ್ಲ ಸುಮಾ ಒದ್ದಾಡ್ಕೋ ಒದ್ದಾಡ್ಕೋತ್ ಬರೋದ ಆತತ್.
ಈ ಮತ್ತೆಲ್ಲರ ಪ್ರವಾಸಕ್ಕೆ ಹೋಗ್ಬೇಕಕ್ ಮಾಡಿಡ್ರಾದೇನ್ರಿ ಈಗ
ಹೋಗ್ಬೇಕ ಅನ್ಕೊಂಡ ನೋಡ್ರಿ ಈ ಸುಟ್ಟಿ ಆದ್ಮೇಲೆ ಹೆಂಗೆ ಪೇಪರ್ ಮುಗಿತವ್ ಸುಟ್ಟಿ ಆದ್ಮಲ್ ಅದೇ ಹಗ್ಗಗಳು ಹಾರ್ರಿ ಬಿ ಅವ್ರು ಥರ್ಡ್ ಇಯರ್ ಮುಗಿದ ಅವರು ಹೋತಾರಲ್ರರಿ ಅದಕ್ ಅವ್ರ ಜೊತೆ ಈಗ ಹೋಗ್ಬೇಕಂತಿನ ಮಾತಾಡರಿ ಇನ್ನ ಏನ ಆತದ ಮನಾಗ ಬಿ ಕೇಳಿಲ್ಲ.
ಇನ್ನ ಅಕ್ಕಗಳ ಜೊತೆ ಹೋಗ್ಬೇಕಂತದಿರೇನ್ರರಿ ನೀವು.
ಹೂ ರೀ ಇದ್ದೇ ಸಲ ನೋಡ್ರಿ ಅವ್ರರು ಭಿ ಅವಾವಾಗ ಬಾೇಕಂದ್ರೆ ಜಾಸ್ತಿ ಒಬ್ಬ ನಮ್ಮಂಬಲ್ಲಿ ಒಬ್ಬರು ಅಕ್ಕ ಬಾಳ್ ತಿರುಗಾಡ ಕರೆ ಬಾಳ್ ಪ್ರವಾಸ ಪ ಜಾಗಗಳು ನೋಡ್ಕೊಂಡಾರ ಅವರು ಹಂಗಾಗಿ ಒಂದ್ಸಲ ಅರ ಅವ್ರ ಜೊತೆ ಹೋಗ್ಬೇಕ ಅನ್ಕೊಂಡಿದೀವ ಈ ಸಲ ಅವರೇ ಕೇಳರ್ ಬರ್ತರೇನ ಅಂತ
ಹ್ಮ್ ಹ್ಮ್
ಅದಕ್ ನಾವೆಲ್ ಹ ನಾವ್ ಬಿ ಜಾಸ್ತಿ ಅವ್ರ ಪರಿಚಯ ಅವಾರ ಹ್ಮ್ ಅಂದ್ರೆ ಅವ್ರಗ ಒಂದ್ ಸ್ವಲ್ಪ ಮಾಹಿತಿ ಬಿ ಇರ್ತದ
ಹ ಹಾ ಹೆಕಡೆ ಹೋಗಬೇಕ ಅನ್ಕೊಂಡಿರಿ
ನಾವ್ ಈ ಸಲ ದೂಡ್ಡ ಸಾಗರ್ ಹೋಗ್ಬೇಕಕ್ ಅನ್ಕೊಂಡ್ವ್ರ ಯಾಕಂದ್ರೆ ಅವರು ಒಂದಸಲ ಹೋಗ್ ಬಂದಾರಿ ಅವ್ರದ ಗೆಳತಿ ಜೊತೆ ಹೋಗ್ ಬಂದಾರಿ ಅವರು
ಓ ಅದಕ್ ಮತ್ ನಿಮಗ್ ಕರ್ಕೊಂಡ್ ಹೊಂಟಾರನ್ರಿ ಈಗ
ಆ ರಿ ಅದಕ್ ಈ ಹೆಂಗ ಬಿ ಅವ್ರು ಇಲ್ಲಿ ಇಲ್ಲಿ ಇರೋ ಗೆಳತರ ಜೊತೆ ಹೋಗಿಲ್ರ ಅವರು ಅದಕ್ ಈ ಸಲ ಇಲ್ಲಿರೋರು ಬಿ ಬರ ಮತ್ತ ನಾವು ಒಂಥರ ನಮ್ಮದೊಂದ ಗುಂಪ ಅದಲ್ರಿ ಅವ್ರಿಗೆ ಜಾಸ್ತಿ ಪರಿಚಯ ಆಗ್ಬಿಟ್ಟಿದ್ರೆ ಹಂಗಾಗಿ ಅವರು ನಡಿರೂ ನಡಿರೋ ಈ ಸಲ ಹೋಗ್ ಬರ್ ಅಂದ್ರೆ ಹೆಂಗಗೆ ಬಿ ಅವ್ರಿಗೆ ಮಾಹಿತಿ ಅಲ್ಲಲ್ರಿ ಎಲ್ಲೆಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕ ಅಂತ ಅದ ನಡಡಿ ಎಲ್ಲಾಗ ಗೊತ್ತಿದ್ದಿದೆ ಆದಂತ ಅವ್ರು
ಹ ಅಕ್ಕ ಕರ್ಕೊಂಡ್ ಹೋಗಾಕತ್ತಾರನ್ರರಿ
ಹಾ ರೀ
ಈಗ ಏನ್ ಅಲ್ಲಿ ಹೋಗಿ ಹೆಂಗಗೆ ಹೆಂಗ ಏನೇನು ಅಂತನ್ ಸ್ವಲ್ಪ ನಮ್ಗ ಹೇಳಿದ್ರೆ ನಾವು ಯಾವಾಗ್ರೆ ನಮ್ಗೆ ಹೋಗ್ ಬರ
ಅಲ್ಲೇನ್ ಈಗಂತೂ ನಮ್ದಂತೂ ಪೇಪರ್ಸ್ ಜರ ದೂರ ಅವರ್ ಯಾಕಂದ್ರ ಅವ್ರ್ದ ಈಗ ಅವರು ಸಿಕ್ಸ್ತ್ ಆರನೇ ಸೆನ್ಗ ಆಲ್ಲ ಜಲ್ದಿ ಮುಗದ ಅವ ಪೇಪರ್ ಮುಗಿದ ಮೇಲೆ ಅವ್ರ ನೋ ಮತ್ತೊ ಕಡೆ ಅವ್ರರುಗೆಡತಿರ್ ಜೊತೆ ಹೋಗ ಬರ್ತಾರ ಅ್ರ ಅವ್ ಹೋಗ್ ಬರ್ತಾರ ನಮ ಪೇಪರ್ ಮುಗಿರ್ತವ್ರೆ
ಹಾ ಹಾ ಹಾ
ಹಗದ ಮೇಲೆ ಅಡ್ವಾನ್ಸ್ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕ ಅಂತ ರರಿ ಇ ಅದೊಂದು ಹಾ ಒಂದ್ ಇಪ್ಪತ್ತು ಹದನೈದ ದಿನ ಇರಕೆ ತಮ್ಮದ್ ಇಲ್ರಿನಾ ಅಂದ್ರ ನಮ್ದು ಇನ್ನ ಯಾವಾಗ್ ಪೇಪರ್ ಮುಗಿತವ ಅನ್ನದ ಅವ್ರು ತಿಳ್ಕೊಂಡು ಮಾಡಾಮಿ ಯಾಕಂದ್ರೆ ಅಡ್ವಾನ್ಸ್ ಮಾಡ್ರ ಚಲೋ ಆತದ ಮೊದ್ ಮಾಡ್ರ ಆಮೇಲೆ ಸಿಗ್ಲಿಲ್ಲ ಅಂದ್ರರು ಬಹಳ ಕಷ್ಟ ಆಗ್ತದ ಅಂತ ಅಂದ್ರಿ ಅದ
ಅದು ಕರೆ ಬರಿ ದೂ ಸಗರ ಅಂದ್ರ ಮತ್ತ ಕಡ ಟ್ರೇನ್ಗಳು ಬಾಳ ಇದು ಇರ್ತಾವ ಚಾಂತ ಗಲಿ ಬಿಲಿ ಗಲಿ ಬಿಲಿ ಬಾಳ ಯಾವತ್
ಹಾ ಅದಕ್ಕೆ ಮೊದ್ಲೆ ಮಾಡ್ಸ್ಬೇಕಂತ ಮಾಡ್ಸಿ ಅಲ್ಲಿ ಹೋದ್ಮೇಲೆ ಏನೋ ರೆಸಾರ್ಟ್ ಹತ್ ಇರ್ತಾವತ್ರಪಾ
ಹ ಅವೆಲ್ಲಾನು ಇಲ್ಲೇ ಬುಕ್ ಮಾಡ್ಬೇಕಂತ
ಹಾ ರೀ ಅವ್ ಅವರು ಅದೇ ಅಲ್ ಹೋದ್ಬಲ್ ಭ ಬಿ ಮಾಡ್ಬಹದು ಇಲ್ಲಾಂದ್ರೆ ಅವ್ರ ಬಲ್ ನಂಬರ್ ಮೊದ್ ಹೋಗ್ ಬಂದಾರ ಅಲ್ರಿ ನಂಬರ್ತ್ ಇ ಅಂದ್ರ ಅವ್ ಮಾಡಿ ಅಡ್ವಾನ್ಸ್ ಹೇತಾರ ಅಂತ ಮೊದ್ಲೆ ಹಿಂಗ ಹೊಂಟಿವಿ ಅಂತ ಅಲ್ಲೇ ಹೋಗಿ ಮಾಡ್ರಬೇ ಆಗತಿ ಇಲ್ಲಾಂದ್ರೆ ಇಲ್ಲಿಂದ ಮಾಡಬೇಕ ಏನಾರ್ ಅಡ್ವಾನ್ಸ್
ಹಾ ಹಾ ಚಲೋ ತಗೋರಿಪ್ಪ ಹಿಂಗ ಅಕ್ಕ ಗೊಳ್ ಸಂಘಟ ಹೋದ್ರ ಮಾಡಿದ್ರ ಹೋದ
ಹಾ ಅಂದ್ರ ಮನಗ್ ಭೀ ಬಿಡ ಇರ್ತಾರ ಅಲ್ರರಿ ದೊಡೋರ್ ಹರ ನಮ್ ಸಂಗಟ ಅಂತ ಹೇಳಿದರು
ಅದ ಒಂದ ಏನೋ ನಮಕೆ ಇರ್ತೇತ್ರಿ ಆರಾಮ್ ಹೋಗಿ ಬಂದು ಮಾಡಕ್ ಯಾರೋ ಒಬ್ಬರು ದೊಡ್ಡೋರು ಅರಾ ನಡೀಪಾ ಕಳಸ್ಬೋದು ಅಂತ ಹೇಳಿ
ಹಾ ಅದೇ ಒಂದ್ ನಂಬಕೆ ಮೇಲೆ ಇದ್ದಿವಿ ರೀ ಬಟ್ ಆದ್ರೂ ಮನ್ಯಾಗ ಹೇಳಿಲ್ಲರಿ ಇನಾ
ಮನ್ಯಾಗ ಎನ್ ಬಿಡ್ತಾರ ಇಲ್ಲ ರೀ ಅಪ್ಪ ಅವ್ವ
ಹಾ ರೀ
ನಿಮ್ಮ್ ಮನ್ಯಾಗ್ ಬಿಡ್ತಾರಾ ಇಲ್ಲರೀ ಹಂಗ್
ಹಾ, ಬಿಡ್ತಾರಿ ಬಿಡ್ತಾರ ಹಾಂಗ್ ಬಿಡ್ತಾರಿ
ಹ್ಮ್, ಹ್ಮ ಚೆನ್ನಾಗಿ ಇರ್ರಿ ವ
ಯಾಕಂದ್ರೆ ಇಲ್ಲಿಗ್ ಬಂದ್ಮೇಲೆ ಎಲ್ರಿ ನಾವ್ ಹೋಗ್ ಹೋಗೋದ್ ಕಲ್ತಿದ್ದ್. ಯಾಕಂದ್ರೆ ಮೊದಲೆಲ್ಲಾ ಇದಾಗ- ಸಣ್ಣವರ ಇದ್ದು ಮೊಬೈಲ್ ಇರ್ತಿದ್ದಿಲ್ಲ ಏನ್ ಬಿ ಇಲ್ಲ ಏನ್ ಮಜಾಗ ಬರ್ತಿದ್ದಿಲ್ಲ ಏನಿಲ್ಲ. ಇಲ್ ಬಂದ್ಮೇಲೆ ಎಲ್ಲಾ ಹೋಗೋದು.
ಮದಲಹೋಗ್ತೀನಿ ಅಂದ್ರುಕರ್ಕೊಂಡ್ ಹೋಗರು ಯಾರ ಏಳ್ರಿ ಪಾ ಅವಾಗ ನಾವು ನೋಡಿ ಪಪ್ಪ- ಮಮ್ಮಿ ಏನ್ ಕರ್ಕೊಂಡ್ ಹೋಗುದಿಲ್ಲ ಬಿಡುದಿಲ್ಲ.
ಅವ್ರ್ದೇ ಕೆಲ್ಸಗಳು ವಜ್ಜಿಯಾಗಿ ಇರ್ತ ಅವ್ರು
ಕೊರೋನಾ ಬತ್ತು -ಬತ್ತು ಎಲ್ಲಿ ಏನು ಎಲ್ಲಿ ಕರ್ಕೊಂಡ್ ಹೋಗುದಿಲ್ಲ ಬಿಡುದಿಲ್ಲ.
ಹೋಗಂಬಿ ಹೇಲ್ರಿ ಅದಕ್ಕಿಂತ ಮೊದ್ಲು ಹೋಗಿದ್ವಿ ಶಾಲಿಲಿಂತ ಹೋಗಿದ್ರಿ
ಹಾ, ಸಾಲಿಲಿಂತ ಅನಾ ನಾವು ಹತ್ತ ನತ್ತೆ ಇದ್ದಾಗ ಸಾಲ್ಯಾಗ ಕೊರೋನ ಬಂತು ಬರಿ ಯಾವಾಗೂ ಆಗಿಲ್ಲ ಬರದ್ ಆಗಿಲ್ಲ ಅವರಿಗೆ ಅವಾಗೂ ಕರ್ಕೊಂಡ್ ಹೋಗ್ಲಿಲ್ಲ ನಮಗ.
ಆಯ್ತ ಆವಾಗ ಸಾಲ ಇದ್ದಾಗ ಹೋದ್ರು ಬಿ ಮೊಬೈಲ್ ಇರ್ತದಿಲ್ಲ ಏನಿಲ್ಲ. ಏನ್ ತಿಳಿತೈತಿ ಸುಮ್ ಓತಿದ್ವಿ ನೋಡಾಕ್ ಕಕೊಂಡ್ ಬರ್ತೀ ಏನಾರ ಮಾಡ್ಲಿಕ್ ಹೋದರು ಅದ್ ಮಾಡಬೇಡಿ ಇದ್ ಮಾಡ್ಬೇಡ್ರಿ ಅಂತ ಟೀಚರ್ ಗಳ ಸರ್ ಗಳ ಹಿಂದೆ ಇರ್ತವ.
ಹ್ಮ್, ಹ್ಮ್
ಈಗಿಲ್ಲ ಹಂಗ ಪೂರಾ ಸ್ವತಂತ್ರ ರೀತು ಹೋಗಿ ಆರಾಮಾಗಿ
ಹಾ, ಅದು ಮುಟ್ಟದಿಲ್ಲ ಇದು ಮುಟ್ಟದಿಲ್ಲ ಬಾಳ ತ್ರಾಸ್ ಬಿಡ್ರಿ ಹಾ, ಹಂಗಾರೆ
ಒಂದರ ಕೈ ಜೋ ನಮ್ಗೆ ಹೆಂಗೀ ಜೊತ ಮಾಡ ಬಿಡ್ತಿರಿ ಎಲ್ಲಾರ ಹೋದ್ರ ಕೈ ಇಡಕೊಂಡ ಹೋಗಬೇಕ, ಕೈ ಇಡಕೊಂಡ ಬರ್ಬೇಕ್ ಯಾರ ಮಾಡೋರಪ್ಪಾ ಹಿಂತಿಳಿ. ಲ್ಲ ಹಂಗೆ ಮಾಡ್ ಬಂದಿವಿ ಕೈಡಿ -ಕೈಡಿ ಎಲ್ಲಿ ಹೋಗುಕ್ ಕೈಡಿ ಇಲ್ಲಿ ಹೋದರು ಬಿ ಹೋಗ ಜೊತೆ ಹೋಗುವಂತ.
ಹ್ಮ್, ಸಣ್ಣಾರಿಲ್ರಿಪಾ ಅವ್ರಗ ಒಂದು ಅಂಜು ಕಿ ಮತ್ತ ಅದೇ ಹೋಗ್ಬಿಟ್ರು ಅಂದ್ರೆ ಹೆಂಗೆ ಮಾಡಿದಾಗ ಅಲ್ಲಿಂದ್ ಕರ್ಕೊಂಡ್ ಹೋಗಿ ತರ ಮದ್ೇ ಅವ ಕ ಮಯಾಗ ಕಳಸ್ಲೇ ಬೇಡ ಕಳಸ್ಲೇ ಬೇಡ ನ ಜಿದ್ಮಾಡಿ ಬೆಳಸಿರ್ತಾರ. ನಾವಲ್ಲಿ ಹೋಗ್ ಮಂಗೇನ್ ಗತ್ತೆ ಆ ಕಡೆ ಹಾರಿ- ಮಾಡಿದರ- ಸುಮ್ಮ ಅವ್ರಗ್ ಸಾಲಿಯವ್ರಗ್ ತೊಂದ್ರೆ ಕೊಟ್ಟಂಗ ಆಗದು.
ಹ್ಮ್, ಅದಿಕ ಏನ್ ಅವವಾಗ ನೋಡ್ಕೊಂಡ್ ಬಂದ್ರ ಬಿ. ಏನು ನೆನಪಿರ್ಲತ್ತ ನ ಈಗನ್ ನೋಡಿ ಏನ್ ಮಜ ಮಾಡದ ನಾವು ಡಿಗ್ರಿ ನ್ಯಾಗ.
ನೀನೋರೀ ಮತ್ ಈಗ ನೋಡುದ್ರ ಈಗ ನೋಡಿದರಏನೋ ಒಂದ್ ಸ್ವಲ್ಪ ತಿಳ್ತಿದಿರತ. ಅವವಾಗ ನೋಡುದ್ರ ಏನು ನಾ ಹೋದೆವ ಬಂದೆವ ಮಾಡೋದೈತಿ. ಈಗ ಹೋದ್ರೆ ನ ಚೆಂದಾಗ ಊಟ ತಕೊಂಡ ಅದು ಮಾಡು, ಇದು ಮಾಡು- ಅವ್ರಿಗೆ ತೋರ್ಸ ಇವ್ರ ತೋರ್ಸ ಅಂತ ಒಂದ ಮಜಾ ಮಾಡ್ಬೋದು.
ಅಷ್ಟೇ ನೋಡ್ರಿ,
ಹೋರಿ ಚಂದಾಗಿಎಲ್ಲಾರೂ ಸೇರಿ ಹೋಗಿ ಚಂದಾಗ ಮಜಾ ಮಾಡ್ಕೊ ಬರಿ. ಹೋದ್ನಾಮಗ್ ಮತ್ ಫೋನ್ ಹಚ್ಚರಿ ಹೋದ್ ಮ್ಯಾಗ ಹಂಗ ಹೋಗ್ ಬಂದೇವು. ಚಂದಿತ್ತು ಮಾಡಿತ್ತು ಅಂತೆ.
ಏ ಪಕ್ಕ ಮಾಡೇ ಮಾಡ್ತೀನ್ ನೋಡ್ರಿ ಹೇಳ್ತೀನ್ರಿ ಹಂಗಂಗೆ ಆಗದೆ ಏನ್ ಎಲ್ಲ ಅಂತ.
ಹ್ಮ್, ಒಂದ್ ಸ್ವಪ್ಪ ಹೋಗ್ ಬಂದ, ಹೋಗ್ ಬಂದ್ಮೇಲ್ ನಮ್ಗು ಒಂದ್ ಸ್ವಲ್ಪ ಹೆಂಗೆಂಗ್ ಹೋದ್ರಿ ಮಾಡುದ್ರಿ ಅಂತೆಲ್ಲ ಹೇಳ್ರಿ.
ಅನಿಂಟೆಲಿಜಬಲ್
ಮುಂದಿಸ್ಸತಿ ನಾವು ನೋಡಂಗ ನಮ್ಗೆಲ್ಲರಿಗೂ ಕರ್ಕೊಂಡ್ ಹೋಗ-
ಹಾ ರಿ ಪಕ್ಕಾ ಮಾಡೆೆ ಮಾಡ್ ತಿನಿತಗೋರಿ.
ಹಾ ಹಾ ಆಯ್ತು ಇಲ್ರೆನ್ರಿ
ಹಾ ಇಡ ರಿ